ಹಲೋ
ಹಲೋ ಇವರೆ
ಹಾ ಹೇಳಿರಿ ಆರಾಮಿದಿರಾ
ಬ್ರೊ
ಎ ಅರಾಮಿದ್ರ ಆ ಏನ ಫೋನ್ ಹಚ್ಚಿಲ್ಲಾ ನಾಕ ದಿನ ಆಯತು
ಹಾ ಆರಾಮಿದೀನಿ ನೀನ್ ಆರಾಮಿದಿಯಾ
ಹಾ ಆರಾಮಾಗಿದ್ಯಾವಪ್ಪ ಆರಾಮಿದಿನಿ ಅದ ನಿಮ್ ಏನ್ ಫೋನ್ ಏನಾಗಿದೆ ಫೋನ್ ಯಾಕೆ ಬರ್ತಿಲ್ಲ ಒಳಿ ಬಿಜಿ ಆಗಿದೆ ಅಂತ ತೂಸಲತ್ತಿ
ಅದು ಸ್ವಲ್ಪ ಫೋನ ಅಲ್ಲಿ ತೊಂದ್ರೆ ಇದೆ ಮಹಾರಾಯ
ಏ ಹೊಸದ ತೊಂದಬಿಡಪ್ಪಾ ಎಷ್ಟ ಎಷ್ಟ ವರ್ಷ ಅಂತ ಅದೇ ಫೋನ್ ಯೂಸ್ ಮಾಡ್ತಿಯಾ ಹೊಸದ ತೊಗಲ್ಲ
ಇಲ್ಲ ನೀನ್ ಹೇಳ್ತಾ ಇರದು ನಿಜಾನೆ ಅಂದ್ರೆ ಸ್ವಲ್ಪ ದುಡ್ಡಿಲ್ಲ ಗುರು ಅದಕ್ಕೆ ನಾನು ಕಾಯ್ತಾ ಇದ್ದೇನಿ
ಹ ಇಲ್ಲ ಬಾಳ ದಿವಸಾತ್ ಯಾವಾಗ ನಾವ ಡಿಗ್ರಿ ಓದ್ತಾ ಇದೀವಲ್ಲ ಫೋರ್ತ ಸೇಮ ಅವಾಗೇ ತೊಂದಿ ಆ ಫೋನ್ ಇನ್ನಾದ್ರು ಯೂಸ್ ಮಾಡ್ತಿ ಅಂದ್ರ ನಿನ್ನೆ ಗ್ರೇಟ್ ಬೀಡಪಾ
ದುಡ್ಡಿಲ್ಲ ಅಲ್ವಾ
ಹೌದೌದ ಹೌದು
ಹ್ಮ್ ಅದಕ್ಕೆ
ನೋಡ್ ನೋಡು ದುಡ್ಡು ಸ್ವಲ್ಪ ಅವಗವಾಗ ಅರಂಜಾದಾಗ ತೊಂಡಬಿಡು ಯಾಕಂದ್ರೆ ಹಳಿ ಫೋನ್ ಅಲ್ಲ ಅವಾಗವಾಗ ಕೆಡುತ್ತೆ ನೀನ್ ನೋಡಿ ಈಗ ಅವಾಗವಾಗ ಫೋನ್ ಕೆಟ್ಟು ಅದ್ರ ಡಿಸ್ಪ್ಲೇ ಹಾಕದ್ ಬದಲು ಒಂದು ಹೊಸ ಫೋನ್ ತೊಂದ್ರ ನೀನಗ ಆಗೆ ಹೋಗ್ಬಡ್ತದೆಪ್ಪ ನೀನ್ ಖರ್ಚಿನಲ್ಲಿ ಬಂದಬಿಡತದು
ಹಾ ಹಾ ತೂಬೇಕಂತ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ದುಡ್ಡ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ಒಂದು ಗೊತ್ತ ಗೊತ್ತಾಗ್ತಾ ಇಲ್ಲ
ಹಾ ಹೌದಾ
ಹ್ಮ್
ಹ್ಮ್ ಅದೇ ನಾವೊಂದು ನಮ್ಮ ಹೊಲ್ದಲ್ಲಿ ಸ್ವಲ್ಪ ನರ್ಸರಿ ಮಾಡ್ಬೇಕಂತಿದೀನಪ್ಪಾ ನಾನು ಸ್ವಲ್ಪ ಅದು ಕೃಷಿ ತರ ಮಾಡ್ತಾರಲ್ಲಾ ನರ್ಸರಿ
ಹ್ಮ್ ಹ್ಮ್
ನರ್ಸರಿ ಮಾಡ್ಬೇಕಂತ ಇದೀನಿ ಆಗ ಈ ಕಡೆ ಸೈಡ್ ಸ್ವಲ್ಪ ತೋಟ ಮಾಡಿ
ನರ್ಸರಿ ಮಾಡ ಮಾಡಿ ಅದ್ರಲ್ಲಿ ತುಂಬಾ ತುಂಬಾ ಪ್ರಾಫಿಟ್ ಇದೆ ಅದರಲ್ಲಿ
ಹಾ ಅದೇ ನರ್ಸರಿ ಒಂದ್ ಇಬ್ಬರು ಮೂರ್ ಹೇಳಿದಾರೆ ನಿಮ್ಮ್ ಹೊಲಾ ಸರಿಯಾಗಿದ್ದೀಪ್ಪಾ ಮಣ್ಣು
ತುಂಬಾ ಪ್ರಾಫಿಟ್ ಅದು
ಹ ಇಲ್ಲಾ ಅವರು ನಾಕೈದು ಮಂದಿ ಹೇಳ್ದಾರೆ ನಿಮ್ಮ ನಿಮ್ಮ ನಿಮ್ ಹೊಲ್ದಲ್ಲಿ ಮಣ್ಣ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಬೆಳೆ ಇದೆ ಮಾಡಿ ಅಂತ ಹೇಳುತ್ತಿದ್ದರು ನನಗೂ
ಹ್ಮ ಹ್ಮ
ಯಾಕಂದ್ರೆ ಮಣ್ಣು ಸ್ವಲ್ಪ ಕ ಕಪ್ಪು ಮಣ್ಣ ಇದೆಯಲ್ಲಾ ಅದ್ ಕಲೆ ಸರಿಯಾಗಿ ಬೆಳತಿದೆ ಬೆಳೆಯಲ್ಲಿ ನಮ್ದು
ಹ್ಮ್ ಎಲ್ಲಾ ನೀನ್ ಹೇಳ್ತಿರೋದ ನಿಜಾನೇ
ಹಾ
ಅಂದ್ರೆ ಸ್ವಲ್ಪ ಇವಾಗ ನನ್ನ ಹತ್ರ ನಾನೇ ಇವಾಗ ಸ್ವಲ್ಪ ದುಡ್ಡುಲ್ಲಲ್ವಾ
ಹೌದೌದ ಹೌದು
ಅ ಇವಾಗ ಮಾಡೋಕು ಸ್ವಲ್ಪ ವಿಚಾರ್ಸ್ತಾ ಇದ್ದೇನಿ
ಹೌದೌದ ಇಲ್ಲ ನಮ್ಮ ಅಂದ್ರೆ ಸ್ವಲ್ಪ ದೊಡ್ ಬಂದಿ ಸ್ವಲ್ಪ
ನೀವು ಇದ್ರೆ ದುಡ್ಡಿದ್ರೆ ಮಾಡ್ಬಿಡಿ
ಇಲ್ಲ ಮಾಡ್ತಿ ಮಾಡವಿ ಅದಕ್ರ ಮಾಡಕಂತ ನಾನು ನಿಂತೆ ಈಗ
ದುಡ್ಡಿದ್ರೆ ಮಾಡ್ಬಿಡಪ್ಪಾ ಸು್ನೆಏ ಇಟ್ಕೊಂಡ್ ಏನ್ ಮಾಡ್ತೆ ದುಡ್ಡಿದ್ರೆ ಮಾಡ್ಬಿಡಿ
ನಾನ ವಯಸ್ ಕೇಳ್ತಾ್ದನೆ ನಿಂಗೆ ಬರಾಬರಿ
ಹಾ
ನನ್ ವಾಯ್ಸ್ ಕೇಳ್ತಾ ಇದ್ದಯಾ
ಹಾ ಕೇಳ್ಸಾ ಇದ ನಿಧಾನವಾಗಿ ಕೇಳ್ಸ ಇದ ಸೌಂಡು
ಅಲ್ಲ ನಾ ಇನ ನಾನ ಮಾತಾಡ ಈ ನ ಮಾತಾಡತೀನಿ ಅವಾಗೆ ನೀವು ರಿಪ್ಲೈ ಕೊಡ್ತಿದ್ರ ಅದಕ್ಕೆಅಲೆ
ಸ್ವಲ್ಪ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದೆ ಇದದೆ ಫೋನ ಅದಕ್ಕೆ ಅ ಮಾತಾಡಕ್ ಆಗ್ಲಿಲ್ಲ
ಹೌದಾ ಈಗ ಮಾತಾಡ್ಬೇಕಂದ್ರೆ ಗಮನ ಈ ಕಡೆ ಇರ್ಬೇಕ್ರೀ ಆಮೇಲೆಲ್ಲ ಹುಡ್ಕ್ಯಾಡ್ರಿ ಅವವಾಗ ಒಂದ್ ಸರಿ ಅಸ್ತಿ ಫೋನ್ ಆದದ್ರೂ ಈಗಾದ್ ಫೋನ ಅಲ್ಲಿ ಬಿಸಿಿ ಇರ್ತರಲ್ಲ ನೀವು
ಇಲ್ಲ ಸ್ವಲ್ಪ ಅದು ಫೋನ ಅಲ್ಲಿ ನಮ್ಮ್ ಅಣ್ಣ ಫೋನ್ ಹಸ್ತ ಇದ್ರು
ಹಂಗಂದ್ರೆ ನೀವು ಫೋನ್ ಹಚ್ಚಿದಾಗ ಕರೆಕ್ಟ್ ಆಗಿ ಮಾತಾಡ್ತರಾ ನೀವು ನಾವಾ ಫೋನ್ ಹಚ್ಚಿದಾಗ ಬರ ಫೋ ಅಲ್ಲಿ ಇರ್ತ ಹತ್ರಲ್ಲ ಹೇಗೆ ಇದು
ಇದ ನಾನ್ ಮಾತಾಡ್ತ ನಿಜ ಹಾಗೇನಿಲ್ಲಾ
ಾ ನಾ ಇನ್ನಾ ಮಾತಾಡತಿನಿನ ನಮ್ದ ಮುಗಿದಿಯ ಎಾ ನೀವು್ವಾಗಲ ರಿಪ್ಲೈ ಕೊಡ್ತೀರ ನಾ ಮಾತಡ್ದ ಮರ್ಕೋ್ಬೇಡ್ ಮರ್ ಬಿಡತರ್ ನಮ್ಗೆ ಎನ್ ಮಾಡತ
ಹ್ಮ್ ಇಲ್ಲ ಹಾಗೇನೆಲ್ಲ ಗುರು
ಹ್ಮ್ ಅದೇ ನರ್ಸರಿ ಮತ್ತು ಈ ಕಡೆ ತರಕಾರಿ ಬೆಳಬೇಕಂದ ಮಾಡಿನ ಹೊಲ್ದಲ್ಲಿ ಸ್ವಲ್ಪ ನರ್ಸರಿ ಬಗ್ಗೆ ಗೊತ್ತ ಗೊತ್ತಿಲ್ಲ ನನಗೆ ಅದರಲ್ಲಿ ಏನೇನ್ ಬೆಳಳ್ಬೇಕು ಯಾವ್ಯಾವ ರೀತಿ ಇದು ಗಿಡಗಳು ಬೆಳೀಬೇಕು ಗೊತ್ತಿಲ್ಲ ನನಗೆ ಸ್ವಲ್ಪ ಆದ ಕಲಿ ಕೇಳತ್ತೀನಿ ನಾ ಗೊತ್ತ
ಅಂದ್ರೆ ಇವಾಗ ನೀವು ನರ್ಸರಿ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಮೊದಲು ಹೋಗಿ ಕೃಷಿ ಕೇಂದ್ರ ಕೃಷಿ ಮಾಹಿತಿ ಕೇಂದ್ರಕ್ಕೆ ಹೋಗಿಸಿಿ ಅದ್ರ ಬಗ್ಗೆ ಮೊದಲು ಸಂಪೂರ್ಣ ಮಾಹಿತಿ ಪಡಬೇಕು
ಹಾ ಹಾ ಕೃಷಿ ಮಾಹಿತಿ ಕೇಂದ್ರ ಹೌದೌದು
ಹ್ಮ್ ಅದೆಲ್ಲಾ ಮಾಹಿತಿ ತಗೋಬೇಕು
ಹಾ ಹಾ
ಹ ತಗೊಂಡಲೆ
ಇವಾಗ ಅದ್ರ ಬಗ್ಗೆ ಏನ್ ಬೇಕು ಅದಕ್ ಯಾವ ಸಾಮಗ್ರಿಗಳು ಏನೇನ್ ಬೇಕು ಎಲ್ಲಾ ಹೇಳ್ತಾರ ಅವರು
ಹೌದೌದು
ಹ್ಮ್ ಅದಾದ್ಮೇಲೆ ನೀವು ವಿಚಾರ ಮಾಡಿ ಏನು ಮಾಡ್ಲಾ ಬೇಡ ಅಂದ ವಿಚಾರ ನಿಮ್ ಕೈಯಲ್ಲಿ ಇರುತ್ತೆ ಅದು
ಹೌದೌದು
ಹ್ಮ್ ಅದೇ ಎಲ್ಲ ಈಗಲ್ಲಾ ಅಂತ ಮಾಡ್ಲಾತೀನಿ ಇದು ಸೈಡಿಗೆ ಎಲ್ಲ ತರಕಾರಿನೂ ಹಚ್ಚಿಬಿಟ್ಟನ್ ತರಕಾರಿ ಒಂದು ಎಲ್ಲ ತರ ತರಕಾರಿ ಹಚ್ಚಿಬಿಟ್ಟೀನ್ ನಾನೀಗ ನೀರ್ ಗೀರು ಬಿಡೋ ಅದೇ ಸ್ವಲ್ಪ ನೀರಾವರಿ ಇದೆಲ್ಲ ನಮ್ಮಲ್ಲಾ ತರಕಾರಿ ಎಲ್ಲ ಹಚ್ಚಿ ಬಿಟ್ಟಿದ್ದೀನಿ ಕಡ್ಡೆ ಗಣಸು ಅಲ್ಲಿ ಕಾಯಿ ಪಾಲ್ ಯಾವ ಎಲ್ಲ ಎಲ್ಲ ಅ ರೀತಿ ಕಾಯಿ ಪಲ್ಯ ಹಚಿ ಬಿಟ್ಟಿ ನಮ್ಮ ಅಲ್ದೇ ನ
ಹೌದಾ
ಹ ಈಗ ಯಾಕಂದ್ರ ಬಾಳ ಜನ ಹಳ್ಳಿ ಹಳ್ಳಿ ಕಡೆ ಬಾಳ ಕಾಯಿ ಪಲ್ಯ ತರಕಾರಿಗಳು ಬಾಳ ತಿನ್ ಗಡ್ಡೆಗಣಸು ಸಿಟಿ ಕಡೆನ ಕಮ್ಮಿ ಕ ತರ್ಕ ತಕಾರಿ ಮಾರೋದು ಈ ಕಡೆ ಬಾಳ ಮಾರ್ತಾರಲ್ಲ ಅದಕಲೇ ತರಕಾರಾರಿನ ಬೆಳ್ಬೇಕಂತ ತರಕಾರಿ ಬೆಳತಿದ ನೋಡಪಾ
ಇದು ಅಂದ್ರೆ ಏನ್ ಮಾಡಿ ಯಾವ್ದಾದ್ರು ಯಾವ್ದೊಂದ್ರ ಒಳ್ಳೇದೇ
ಹ್ಮ
ಯಾವವುದೇ ಒಂದ ಜಾಬ್ ಮಾಡಿಳ್ಳದ ಅಂದ್ರೆ ಇಷ್ಟಪಟ್ಟ ಮಾಡಬೇಕ ಯಾವ್ದೇ ಕೆಲಸ ಒಂದು
ಹೌದಲ್ಲ ಇಷ್ಟ ಪಟ್ಟ ಮಾಡ್ತೀವಿ ಅದಕಲ್ಲಿ ನಾವು ಈ ವರ್ಷ ಅತ್ತಿಗಿತ್ತ ಏನ್ ಬಿತ್ತಲ್ಲಾ ತರಕಾರಿನೇ ಬಿತ್ಬೇಕಂದ ತರಕಾರಿನೇ ಬಿ ವಿ ಎಲ್ಲಾ ರೆಡಿ ಮಾಡ್ಕೊಂಡಿವವಿ ಎಲ್ಲಾ ಇ ಸ್ವಲ್ಪ ನರ್ಸರಿಗೆ ಸ್ವಲ್ಪ ಲೇಟ್ ಆಗ್ಲತ್ ಅದ ಬಗ್ಗೆ ಗೊತ್ತಲೆಲ್ಲಾ ಮಾಹಿತಿ ಅದಕಲ್ಲ ಅದ ಸ್ವಲ್ಪ ಲೇಟ್ ಆಗತಿತ್ತು ಮಾಡಕ್ಕೆ ಹ್ಮ ಈಗಾರ್ ನರ್ಸರಿ ಅಂದ್ರೆ ಅದು ಗೌರ್ಮೆಂಟ್ ಗೌರ್ಮೆಂಟ್ ಕೈಗ ಬರ್ತದೇಏನ ಅದು
ಹಾ ಗೌರ್ಮೆಂಟ್ ಕಡೆ ಅಂದು ಸ್ವಲ್ಪ ದುಡ್ಡು ಬರ್ತ್ತೆ
ಹ್ಮ ಹೌದು ಹೌ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರುತ್ತೆ ಅದಕ್ಕೇ ಏನು ಅರ್ಜಿ ಹಾಕ್ಬೇಕ ಏ ಅದಕ್ಕೇ ಹೋಗಿ ಸ ಬಾರಿ ಜನವು
ಅದೇ ಹ ಮಾತಾಡ್ಬೇಕ ಕೃಷಿ ಕೃಷಿ ಕೇಂದ್ರ ಇರ್ತ ಕೃಷಿ ಮಾಹಿತಿ ಕೇಂದ್ರ ಅಂತ
ಹೌದೌದ ಹಾ
ಕೃಷಿ ಮಾಹಿತಿ ಕೇಂದ್ರ ಕನ್ನಡ ಹೋಗಿ ಬೆಟ್ಟಿ ಆಗಬೇಕ ಅವ್ರ ಹೇಳತರ ಈ ತರ ಮಾಡಬಕ ಅಂತ
ಹೌದು ಈಗ ನರ್ಸರಿಯಲ್ಲಿ ನಾನು ಸುಮಾರು ಸ್ಥಳದಲ್ಲಿ ನೋಡಿದ್ದೀನಿ ಅ ನರ್ಸರಿ ಅಂದ್ಮ್ಯಾಗ ಅದು ಗ್ರೀನ್ ತರ ಇದು ಆಗ್ತಾರಲ್ಲ ಮ್ಯಾಗಿ ಅದು ಕವರ್ ಅದು ಯಾಕೆ ಏತಕ ಹಾಕ್ತಾರೆ ಅದು
ಅಂದ್ರೆ ಯಾವುದೇ ಕೀಟನಾಶಕಗಳು ಬಾರದಿಲ್ಲ ಅಂದ್ಗೆಸಿ ಗಿಡಗಳಿಗೆ
ಹಾ ಅಂದ್ರೆ ಗಾಳಿ ಹೋಗ್ತಿದೆ ಬಟ್ ಕೀಟನಾಶಕಗಳು ಹೋಗಲ್ಲ ಗಾಳಿ ಹೋಗ್ತದೆ ಹೊರ
ಹಾ ಕೀಟ ಯಾವ್ದೇ ಕೀಟ ಸೊಳ್ಳೆ ಅಂತ ಯಾವ್ ಕೀಟ ಹೋಗೋದಿಲ್ಲ ಅದ್ರಲ್ಲಿ
ಹಾ ಗಾಳಿ ಒಂದೇ ಹೋಗುತ್ತೆ ಹೊಟ್ಟೆ
ಹ್ಮ ಗಾಳಿ ಅಷ್ಟೇ ಹೋಗೋದು
ಹೌದೌನಾನು ಎಲ್ಲ ತೋರಿ ಕೇಳಿ ನೋಡಿದ್ದೀನಿ ಅಲ್ಲಿ ಎಲ್ಲಾ ನೀರಿನ ಪೈಪ್ ಗಳೆಲ್ಲ ಇಟ್ಟಿರ್ತಾರೆ ಅವೆಲ್ಲಾ ನೀರ್ ಕೂಡ ಎಲ್ಲ ಬಾಳ ಸಿಸ್ಟಮ್ಯಾಟಿಕ್ ಇರ್ತೈಪಾ ಅದು
ಹಾ ಇರುತ್ತೆ ಅವರು ಕೂಡ ಅದೇ ತರ ಇಡೋದು
ಹೌದೌದು ನಾನು ನೋಡಿದ್ದೀನಿ ಬಾಳಷ್ಟ ಅಲ್ಲ ಅದ್ಕಲ್ಲಿ ನಾನು ಮಾಡ್ಬೇಕಂತ ನಾನು ಹಾಕಿದ್ದೀನಿ
ಹ್ಮ್
ಈ ನಿಮ್ ಪ್ರಕಾರ ಎಷ್ಟು ಬರ್ಬೋದು ಅಂದಾಜ ಇದ್ರಕ್ಕೆ ಮತ್ತ ಹಾಕ್ಬೇಕಂದ್ರೆ ಎಲ್ಲಾ
ಅದುಕ
ಹಾ
ಬರ್ಬೋದು ಒಂದು ಎರಡರಿಂದ ಮೂರು ಲಕ್ಷ ತನಕ ಆಗ್ಬಹುದು
ಹೌದೌದು ಅದಕ್ ಮುಂದೆ ಪ್ರಾಫಿಟ್ ಬರುತ್ತ ತಾನೇ ಅದಕ್ಕೆ ಮುಂದೆ
ಬರುತ್ತೆ ಬರುತ್ತೆ ಯಾವ್ದಾವ್ ಮಾಡಿದ್ರೆ ಬರುತ್ತೆ ಆರಾಮ್ಸ ಚೆನ್ನಾಗಿ ಬರುತ್ತದು
ಹಾ ಹಾ
ಬರುತ್ತೆ ಅಂದ್ರೆ ಸ್ವಲ್ಪ ಸಮಯ ತಗುತ್ತೆ ಅಷ್ಟೆ ಸಮಯ.
ಹೌದೌದು ಇವೆಲ್ಲ ತರಕಾರಿನೂ ಹಚ್ಚಿ ಬಿಡ್ತವಿ ಆಲೂಗಡ್ಡೆ ಬದನೆಕಾಯಿ ಈರೆಕಾಯಿ ಸೌತೆಕಾಯಿ ಮತ್ತೆ ಇದು ಕಾಯಿ ಪಲ್ಯ ಅಲ್ಲಿ ಮೆಣ್ಸನ್ಕಾಯಿನೂ ಹಚ್ಚಿದೀವಿ. ಈ ಕಡೆ ಮತ್ತೆ ಇದು ಕಾಯಿ ಪಲ್ಯ ಅಂತ ಸಬ್ಜಿ ಪಲ್ಯ ಹಚ್ಚಿವ್ ಎಲ್ಲಾ ಪಲ್ಯ ಹಚ್ಚಿಬಿ ತೀವ್ ನೋಡ್ಕ ತರಕಾರಿ ಒಟ್ಟು ಗಡ್ಡೆ ಗೆಣಸುಗಳು ಎಲ್ಲಾ ರೀತಿ ಹೆಚ್ಚಿ ಬಿಟ್ಟು ಏನೋ ಒಂದು ವಾರದಲ್ಲಿ ಬರ್ಬೋದು ಎಲ್ಲ ತರಕಾರಿಗಳನ್ನಂತೂ
ಹೌದಾ ಅಂದ್ರೆ ಯಾವ ಯಾವ ಹಾಕಿದರ ತರ್ಕಾರಿಯಲ್ಲಿ ಯಾವ ಯಾವ್ ವಿಧದ ಹಾಕಿದಿರ ತರ್ಕಾರಿ ಸ್ವಲ್ಪ ಹೇಳಿ
ಎಲ್ಲಾ ರೀದ್ ಹಾಕಿದ್ವಿ ನೋಡಿ ಅದೇ ರೀತಿ ಹಾಕಿದೀವಿ ಅದು ಬೆಂಡೆ ಕಾಯಿ ಅನ್ನತ್ತಾರಲ್ಲ ಅದು ಹಾಕಿವಿ ಎರಿಕಾಯಿ ಹಾ ಇ ಸೌತೆಕಾಯಿ ಆ ಬದನೆಕಾಯಿ ಆ ಮತ್ತೆ ಇದು ಆ ಇದು ಯಾದ್ರಲ್ಲಿ ಬ ಇದು ಇದು ಒಂತರಲ್ಲ ಅದಕ್ಕ ಏನ ಉದ್ದ ಉದ್ದ ಬರ್ತದ್ ನೋಡದು. ಇದ್ದಂದ ರೀತಿಯಲ್ಲಿ ಅದು ಬರ್ತದ್ ನೋಡ್ರಿ ಅದು ಸೌ ಸೌತೆಕಾಯಿ ತರನೆ ಬರುತ್ತೆ ಅದು ಅದೊಂದು ಹಾಕಿನಿ ಹೊಸ ತರ ಬಂದಿದೆ ಮತ್ತೆ ಹದು ನುಗ್ಗಿ ಕಾಯಿ ಹಾಕಿದೀವಿ ಎಲ್ಲಾ ರೀತಿ ಒಟ್ಟ ಕಾಯಿಗಳದಾಗ ಯಾವ ಕಾಡು ಮತ್ತ್ ಎಲ್ಲಾ ರೀತಿ ಹಾಕಿಬಿಟ್ಟಿವ್.
ಹ್ಮ್
ಹಾ
ಹೌದಾ
ಹ್ಮ್ಮ್
ನಾವು ನಾವು ಹಾಕ್ಬೇಕ ಅಂದ್ರೆ ಏನದ್ರಲ್ ಲಾಭ ಆಗುತ್ತ ಹಾಕಿದ್ರೆ.
ಅ ಲಾಭ ಆಗುತ್ತೆ ನಾವ್ ಈಗ ಎರಡು ವರ್ಷ ಆಯ್ತು ಹಾಕ್ಬೇಕ ಅಂದ್ರೆ ಲಾಗ ಲಾಭ ಆಗು ನಾವ್ ಯಾಕಂದ್ರೆ ಈ ವರ್ಷ ಇರ್ತಾರೆ ನಾವು ನರ್ಸರಿ ಮಾಡೋದು ಒನ್ ಒಂದ್ ವರ್ಶ ಹಿಂದೆ ಮಾಡಿದೀನೋ ತರಕಾರಿ ಆಗಿತ್ತು ಲಾಭ ಒಂದ ವರ್ಸಲಿ ಏನೇನಾದ್ರರು ಎಂಟು ಲಕ್ಷ ಬಂದಿತ್ತು. ನಮ್ ಕರ್ಸಿ ಗಿರ್ಸಿ ಬಿಟ್ಟಿದ್ರೆ ಮೂರ್ ಲಕ್ಷನೋ ಬಂದಿತ್ತ್ ತಗೋ ಒಂದ್ ವರ್ಷಿಗೆ ಲಾಭ ನಮಗೆ ತರ್ಕಾರಿಲ್.
ಹ್ಮ
ನಮ್ ಖರ್ಚು ಗಿರ್ಚು ಎಲ್ಲಾ ಹಿಡಿದ್ರೆ ಎಲ್ಲಾ ಎಂಟ್ ಲಕ್ಷ ಆಗುತ್ತೆ ನಮ್ ಖರ್ಚು ಗಿರ್ ಚೆಲ್ಲ ಬಿಟ್ಟಿದ್ರೆ ಮೂರ್ ಲಕ್ಷ ಲಾಭ ಬರುತ್ತೆ ನೋಡಿ.
ಹ್ಮ
ಹ್ಮ್ ನೀವೇನ್ ಮಕ್ಕೊಂಡಿದಿರಾ.
ಇಲ್ಲ ಮಲ್ಕೊಂದಿಲ್ಲ ಅದು ನಮ್ಮ ಅಣ್ಣ ಸ್ವಲ್ಪ ಅಂದ್ರೆ ಏನೋ ಅವ್ರಿಗೆ ಡಾಕ್ಯುಮೆಂಟ್ ಬೇಕಂತ
ಹೌದಾ
ಇವಾಗ್ ಹಾಕಿದೀನ್ ಡಾಕ್ಯುಮೆಂಟ್ ಹಾಕಿದ್ದಿನಿ ಮಾತಾಡಿವಾಗ ಆಯ್ತ ಕೆಲ್ಸ ಆಯ್ತು.
ಹ ಇಲ್ಲ ಬರೀ ಹೂ ಹೂವು ಅಲ್ಲತ್ತರಲ್ಲ ಅದಕ್ಕ ನನಗೂ ಬೋರ್ ಆಗ್ ದೆ ನಾನು ನಾನು ಒಬ್ಬನೇ ಮಾತಾಡತೀನಲ್ಲ ಅದ್ಕಲೆ
ಇಲ್ಲಲ್ಲ. ಹೇಳಿ ಇವಾಗ ಹಾ ಇವಾಗ ಇವಾಗ್ ಆರಾಮ ಇದ್ದೀನಿ.
ಹಾ ಅರಾಮಿದ್ದಾರೆ ಮತ್ತೆ ಮನಲೆಲ್ಲಾ ಆರದ್ ಆರಾಮಿದಾರ.
ಎಲ್ರೂ ಆರಾಮಿದಾರ್ ಅಲ್ಲಿ ನಿಮ್ ಮನೇಲಿ ಎಲ್ರು ಆರಾಮ್ ಇದಾರ.
ಹಾ ನಮ್ಮ ಮನೆಯಲ್ಲೂ ಎಲ್ಲು ಆರಾಮಿದಾರೆ ಅದೇ ಇನ್ನೊ ಒಂದು ಎಂಟು ಹತ್ತು ದಿನದಲ್ಲಿ ನಾವ್ ಬೈಕ್ ತೊಗಬೇಕಂತ್ ಮಾಡಿನಿ ಅದು ಬೈಕ್ ಯಾವ್ದ ತಗೋಬೇಕು ಅನ್ನೋದ್ ಗೊ ತಾದಗೆ ಸ್ವಲ್ಪ
ಹ್ಮ್ ಬೈಕ್ಟೊ.
ಒಳ್ಳೆ ಮೈಲೇಜ್ ಕೊಡೊ ಒಳ್ಳೆ ಮನಿಗೆ. ಒಳ್ಳೆ ಮನೆಗೆ ಸಹಾಯವಾಗುವಂತ ಬೈಕ್ ಅಂದ್ರ ಯಾವ್ದ ನೀವು ಹೇಳಬಹುದು ಸಜಷನ್ ಕೊಡಿ ನೀವ.
ಹೇಳ್ತೀನಿ ಸರಿ ಬ್ರೋ ಒಂದ ಫೋನ್ ಬರ್ತಿದೆ ಮತ್ತೆ ಕಾಲ್ ಮಾಡ್ಲ ನಾನು ರಿಟರ್ನ್ ಇವಗ್ ನಿಮಗೆ.
ನಿಂದ್ರು ಇನ್ನೊ ಒಂದು ಇಪ್ಪತ್ ಸೆಕಂಡ್ ನಿಂದ್ರು ಸ್ವಲ್ಪ ಟೈಮ್ ನಾ ಆಗ್ಲಿ ಅಮೇಲ್ ನಿಮ್ ಫೋನ್ ಮಾತಾಡ್ತಾರೆ ಎಲ್ಲಿಗ್ ಹೋಗ್ತಾನೆ ಅವ್ನು. ಕಾಲಿನೇ ಇರ್ತೀವಿ ಆಯ್ತಾ.
ಹೌದಾ.
ಅಲ್ಲ ಅಡ್ಡದೊಡ್ಡಿ ಮಾಡಬಾರ್ದ ಮನುಷ್ಯ ಅಡ್ಡದೊಡ್ಡಿ ಮಾಡ್ರರು ಬಾಳ ಅದು ಉಪಯೋಗಕ್ಕೆ ಏನು ಬರಲ್ಲ ಸ್ವಲ್ಪ. ಟೈಮ್ ತಗೋಬೇಕು ಟೈಮ್ ತೊಂದಿದ್ರ ಏನಾಗುತ್ತ ಹೇಳಿ ಏನಾದ್ರೂ ಏನ ಇದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದಯಾ.
ಸರಿ ಸರಿ ನಿಮ್ದನ.
ಸರಿ ತೋ ಹಾಂ ಸರಿ ಆಮೇಲೆ ಬುಕ್ ಫೋನ್ ಮಾಡಿರಿ ಆಯ್ತು ನಾನು ಹಚ್ತಿನಿ ಆಯ್ತಾ.
ಹಾ ಮಾಡ್ತನಿ ನೋಡ್ರಿ ಆಮೇಲೆ ನನ್ ಹಿಂದೆ.
ಹಾ